ಹಾ ಹೇಳಿ
ಹಾ ಹಲೋ
ಹಾ
ಹಾ ಅದೇ ಅಲ್ಲಿ ಕಟ್ಟಕ್ ಆಗಲ್ಲ ಅಂತೇಳ್ಬಿಟ್ಟು
ಹಾ
ಸುಮ್ನೆ ಬ್ಯಾಡ ಅಂತೇಳ್ಬಿಟ್ಟು ಇಲ್ಲೇ ಕೊಡ್ತಾರೆ
ಹಾ
ನೆನ್ ಆಕ್ಬೇಕ್
ಹಾ
ಹಾ ಇಲ್ಲೇ ಇದ್ ಹೋಗೋದಷ್ಟೇ ಎಂಗೋ ನಮ್ ಮಾವವ್ರ್ ಮನೆಲ್ಲಿ ಇಬ್ಬ್ರದು ಇಲ್ಲೆ ಅಂದ್ರೆ ಇನ್ನೊಂದಷ್ಟ್ ದೂರ ನಮ್ದು
ಹಾ
ಹ ತೋಟ್ದಲ್ಲಿ ಅಲ್ಲಿ ನಾನು ಹಂಗೆ ಮಾಡಣ ಅನ್ಕೊಂಡಿದೀನಿ
ಹಾ
ಅದೇ ಸೇಮು ಈ ತರ ಡೈರಿ ಫಾರ್ಮ ಹಸುಗ್ಳು ಒಂದು ಏಳ್ ಎಂಟು ಕಟ್ ಕೊಂಡು ಒಂದು ಐದಾರು ಬಿಟ್ಕೊಂಡ್ ಬೆಳಿಗ್ಗೆ ಇಲ್ಲೆಲ್ಲ ಅಲ್ಲೇ ಮನೆ ಅದು ತಾಟ ಆ ಎಲ್ಲ ತ್ವಾಟದಲ್ಲೆಲ ಕಟ್ಕೊಣೊದು
ಹಾ ಹಾ
ಹಂಗೆ ತೋಟ್ದಲ್ ಅಲ್ಲೇ ಹುಲ್ಲು ಹುಲ್ಲಾಕ್ ಹುಲ್ಲು ಜಾಗ ಮತ್ ಮತ್ತೆ ಸಗ್ಣೆ ಕಕ್ ಅಲ್ಲೆ ಎಲ್ಲ ನೀಟಾಗ್ ಮಾಡ್ಬಿಟ್ಟು ಸೆ ಸೆಡ್ ಹಾಕ್ಬಿಟ್ಟು ಅಲ್ಲೇ ಏನೊ ಮಾಡಣ ಕೊಂಡಿದಿನಿ ಹ್ಮ ಆಮೇಲೆ ಏನ್ ಮಾಡ್ಬೇಕ್ ನೋಡನ
ಇವ್ನ್ದಲ್ ಏನಾದ್ರು ಮಾಡೇಬೇಕು ಮುಂದೆ ಬರ್ಬೇಕಂದ್ರೆ ಹಾ ಇಲ್ಲ ಹಂಗೆ ಇರ್ತೀವ್ ಅಂದ್ರೆ ಹಂಗೆ ಇರೋದೆ
ಹಾ
ಹಾ
ಹಂಗೆ ನಮ್ ಅಮ್ಮನು ನಮ್ ಅಮ್ಮ ಹಸುಗ್ಳು ಅದು ಇದು ನೊಡ್ಕೊಂತರೆ
ಹಾ
ನಾನುನು ಅ ಏನನ ಡಿಗ್ರಿ ಮುಗ್ದ್ ಮೇಲ್ ಜಾಬ್ಕ್ ಹೋಕಂಗ್ ಇದೆ ಬೆಳಿಗ್ಗೆ ಎಲ್ಲ ಕೆಲ್ಸ ಮಾಡ್ಬಿಟ್ಟು ಆಮೇಲೆ ಹೋಗೋದು
ಹಾ ಹಾ
ಇಲ್ಲಾಂದ್ರೆ ಬಿಸ್ನೆಸ್ ಂದ್ರೆ
ಇವಾಗ ನಿಮ್ಮ್ ಮನೆಯಲ್ಲಿ ಹಸುಗಳನಿದ್ವಾ
ಅದೇ ನಾವ್ ಅಮ್ಮ ಅಲ್ಲಿ ಆ ಕೆಲ್ಸಕ್ಕೆ ಹೋಗ್ತಾ ಇದ್ರು ಬೆಂಗಗಳೂರಲ್ಲೇ ಇಲ್ಲಿಂದಾನೇ ಹೋಗ್ತಾಿದ್ರು ಮೈರಿಲ್ಲಿಿಂದ
ಹಾ ಹಾ
ಆಮೇಲೆ ಇಲ್ಲಿಂದಾನೇ ಹೋಗ್ತಾ ಇದ್ರಲ್ಲ ಇನ್ ಡೈಲಿ ಟ್ರಾವೆಲ್ ಮಾಡೋದ್ ಕಷ್ಟ ಚತ್ರ ಅಂತ ಹೇಳ್ಬಿಟ್ಟು ಇನ್ನ ಟ್ರೈನ್ಗೋಗಿ ಹೋಗಬೇಕು ಬೆಂಗ್ಳೂರ್ಗ್ ಹೋಗ್ಬೇಕು ಅಲ್ಲಿ ಎಳಿಬೇಕು ಅಲ್ಲಿಂದ ನಡ್ಕೊಂಡ್ ಹೋಗ್ಬೇಕು
ಹಾ
ಅದಕ್ಕೆ ಯಕ ಅಂತೇಳ್ಬಿಟ್ಟು ಇಸ್ಕಗಳನ ಮಾವ ಎತ್ಕೊಂಡು ಇಲ್ಲೇ ಏನಾದ್ರು ಮಾಡ್ಕೊ ಅಂತ ಹೇಳಿದ್ರು ಅಮ್ಮ ಇನ್ನ ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಿದ್ರು ಕೆಲ್ಸಕ ಆದ್ಮೇಲೆ ಮೊ ಸುಮ್ನೆ ಸುಮ್ನೆ ಕಲ್ಲಿಗಂಟ ಹೋಗ್ಬಿಟ್ಟ ಅಂತ ಹೇಳಳ್ಬಿಟ್ಟು ಇವಾಗ ಒಂದಸು ತಂದಿದ್ರೆ
ಹಾ
ಹಲೋ
ಹಾ ಹಾ ಹೇಳಿ ಹೇಳಿ
ಒನ್ ಒಂದ ಹಸು ತಂದಿದಿರಿ ಆಸು ಹ ಆಸು ಇನೆ ಇನ್ನೊಂದು ತಿಂಗಳು ಅದು ಫಲ ಆಗುತ್ತೆ
ಹಾ
ಅದು ಸಿಕ್ಸ್ಟಿ ಫೈವ್ ಅರವತ್ತೈದ ಆಯ್ತು ಒಟ ಹೋಗ್ ತಗೊಂಡ್ರು ಎಲ್ಲಾ ಬಂದಿ ಶೆಡ್ ಹಾಕ್ಬಿಟ್ಟು ಹಸು ಒಂದೈತೆ ಮತ್ತೆ ತೋಟ
ಹಾ ಹಾ
ಈ ಕಡೆ ಸಲುೋ ಬ ಕಡೆ ತಾಟೋದಲು ಬರಬೇಕ ಅಗೆ ನಾನುಬ ಹಾ
ಮತ್ತೆ ಅದ್ರಲ್ಲ ಹಾಲ್ ಎಷ್ಟ ಆಗುತ್ತೆ
ಅದಿನ್ನ ನಪ್ಪಲ್ಲ
ಹಾ ಪಲ್ಲಾ ಇನ್ನು ಈ ಬೇಕದು
ಬ ಅದಕ್ಕೆ
ಹಾ ಎಲ್ತಾಾಮ ದ
ಟ್ಟ ಅನ ಗೊತ್ತಿರೋ ರೀ ಬತ್ತಿಯರರ ಇದರು ಹೋಗೋಗ ತಗೊಂಡು
ಹಾ
ಒಂದ ಐತೆ ಇನ್ ಫಲ ಆದ್ರೆ ನೋಡೋಣ ಇವಾಗ ಮಾಮೂಲಿ ಏನ ಹೆಣಕರು ಏನೇನು ಹಾಕಿದಿ ಅಂದ್ರೆ
ಹಾ
ಹಂಗೆ ಮೇಯಿಸಸ್ಕೊಂಡಿರ್ತೀರಿ ಇಲ್ಲಾರೆ ನಮ್ ದೊಡ್ಡಮ್ಮ ಅವರ್ ಒಂದು ಕೊಡ್ತೀನಿ ಅಂದವ್ರೆ ಎರಡು ಮೈ ಸ್ಕೊಂಡು
ಸದ ಕೆರಡು ಸಾಕು ಅದ್ರಲ್ಲಿ ಏನಾದ್ರು ಚೆನ್ನಾಗ ಆದ್ರೆ ಮತ್ತೇನ್ ನಾವ್ ನೋಡ
ಹಂಗೆ ಒಂದೊಂದೇ ಒಂದೊಂದ ಅ ರೈಸ್ ಮಾಡ್ಕೊಂಡು ಹ ನೋಡೋಣ ಡಿಗ್ರಿ ಓದಿದ್ದದ್ಮೇಲೆ ನೋಡೋಣ ಇ ಇಂಟ್ರೆಸ್ಟ್ ಇದ್ರೆ ಇದೇ ಮಾಡ್ಬಿಡ್ತೀನೀ ಸುಗ ಹಾಕ್ಕೊಂಡು ಕುರಿಗಳು ಇದೇ ಮಾಡ ಬಿಡ್ತೀ ನಾನುನು
ಹಾ
ಹ ಬಿಸ್ನೆಸ್ ಕೊಟ್ಟ ಬಿಡ್ತೀನಿ
ಮತ್ತೆ ಇನ್ನೇನು ಸಮಾಚಾರಗಳು
ಎಬೇಕು ನೀವು ನಿಮ್ಮ ಅಣ್ಣ ತಮ್ಮ
ಹಾ
ಅಣ್ಣ ತಮ್ಮ ಅಕ್ಕ ಯಾರಾದ್ರೂ ಇದ್ದಾರಾ
ಹ ನಮ್ಮ
ಸ್ವಂತ
ಹಾ ಸ್ವತ ಅಕ್ಕ
ಏನು ಓದ್ತಾ ಇದ್ದಾರಾಲ್ಲ ಮದ್ವೆ ಆಯ್ತಾ
ಇಲ್ಲ ಇಲ್ಲ ನಮ್ಮಕ್ಕ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ
ಹಾ ಹ
ಇಂಜಿನಿಯರಿಂಗ್
ಇಂಜಿನಿಯರಿಂಗಾ
ಹಾ
ಹಾ ನಿಮ್ಮ ಅಪ್ಪ ಅಮ್ಮ
ನಮ್ಮ ಅಪ್ಪನಮ್ಮ ನಮ್ಮ ಅಪ್ಪ ಬಟ್ಟೆ ಹೊಲಿತಾರೆ
ಹ್ಮ್
ಹಾ ಮತ್ತೆ ನಮ್ಮ ಅಮ್ಮ ಮನೆಯಲ್ಲಿ ಯೇ
ಹ ನಿಮ್ದೇನಾದ್ರು ಹ ನಿಮ್ದೇನಾದ್ರೂ ಪೇನು
ದೆ ಇ ಅ ಕುರಿಯ ಮಯಿಸೊದ ಅದೇ ನಮತೆ
ಅದೇ ಡೈರಿ ಫಾರ್ಮು
ಹಾ ಡೇರಿಫಾಮ್
ಅದು ಬೆಸ್ಟೆ
ಹಾ
ಹ ಏನು
ಇನ್ನೇನೆಲ್ಲಾ ಹೇಳ್ಬೇಕು
ಯಾವ ಊರ್ ನಿಮದು
ನಮ್ಮಂಬ ಬಿಡಿ
ಮತ್ತೆ ಇನ್ನೇನು ನಿಮ್ ಫ್ರೆಂಡ್ಸ್ ಎಲ್ಲಾ ಹೇಗಿದೆ ಕಾಲೇಜ್ ಲೈಫ್ ಎಲ್ಲಾ ಹೇಗೆ ಸ್ವಲ್ಪ ಅಂತ
ಫ್ರೆಂಡ್ಸ್ ಎಲ್ಲಾ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿದ್ದಾರೆ
ಹಾ
ಸ್ವಲ್ಪ ಜನ ಇದ್ದೀರಿ ಅವರು ಕಾಲೇಜ್ ಹೋಗು ಎಕ್ಸಾಮ್ ಯಾವಾಗ ನಿಂಗೆ
ನಮ್ಗೆ ತಿಂಗಳು ಇಪ್ಪತ್ತಾರನೇ ತಾರೀಕು ಅಂತ ಹೇಳವ್ರೆ ಆಮೇಲೆ ತಿರ್ಗ ಚೇಂಜ್ ಮಾಡವ್ರೆ ತಿಂಗ್ಳು ಐದನೇ ತಾರೀಕು ಅಂತ
ಹಾ ಹಾ
ನಮ್ಗೆ ಇಪ್ಪತ್ತ್ ಮೂರಿಂದ ಈ ತಿಂಗಳು
ಹ
ಹ್ಮ ನಂದು ಕೆಲ್ಸಿಗೆಲ್ಲಾನು ಹೋಗ್ಬೇಕು
ಹಾ
ಕೆಲ್ಸ ಕೆಲ್ಸ
ಹಾ ಹಾ
ಕೆಲ್ಸಕ್ ಹೋಗ್ಬೇಕ ಅನ್ಕೊಂಡಿ ಇನ್ನೊಂದ ಎರಡ್ ತಿಂಗಳು ರಜೆ ಇರುತ್ತೆ
ಹಾ
ಎರಡು ತಿಂಗಳಲ್ಲಿ ಯಾವ್ದಾದ್ರರು ಕೆಲ್ಸಕ್ ಹೋಗ್ಬಿಟ್ಟು ಎಕ್ಸಾಮ್ ಫೀಸ್ ಕಾ ಆದ್ರೂ ಆಗ್ತತೆ ನಾವನ್ ಮಾಡ್ಬೇಕು
ಮತ್ತ ಇನ್ನೇನು
ಮತ್ತೆ ಹೇಳ್ ಬೇಕು
ಹ್ಮ
ಇನೇನ್ ಸಮಾಚಾರ
ಹೇಳ್ಬೇಕು ನೀವ್ ಹೇಳಿದ್ರೆ ನಾವು ಕೇಳ್ತಿ
ಏನ್ ತಿಂದರೇ ಊಟಾ
ಊಟ ನನ್ನ ಅಮ್ಮ ದೋಸೆ ಮಾಡಿದ್ರು ಬೆಳಿಗ್ಗೆ
ಹಾ ಬಾಕ್ಸಕ
ಹ
ಬೆಳೆಗೆ ಎದ್ದು ಹಲ್ ತರಿ ಎಷ್ಟ ಹ ಹಕ್ಬೇಕು ನೀವು ಅಲ್ನ
ನಾವ್ ಹಾಕ್ತೀವಿ ಒಂದು ಆರೂವರೆ
ಅರರುವರೆಗ
ಹಾ
ಆರ ಗಂಡೆಗೆಲ್ಲಾ ಅಲ್ಲಿ ಇರ್ಬೇಕು
ಹಾ
ಇ ಮೇಲೆ ಐದ ಐದ್ ತಿಂಗಳಗಿದ ತಕ್ಷಣ ಐದ್ ಗಂಟೆಗೆ ಎದಳ್ಬೇಕಿ ಇನ್ನ
ಹ್ಮ್ ಸ್ವಲ್ಪ ಕಷ್ಟ ಇರುತ್ತೆ ಸ್ಟಾರ್ಟಿಂಗಲ್ಲಿ ಹೆಜಬಾಗ ಹ
ಆಮೇಲೆ ಹ್ಮ
ಮತ್ತೆ ಇನ್ನೇನ್ ಸಮಾಚಾರ ಆಲಿ
ಈ ನ ನ
ಏನಿಲ್ಲ ನೀವ್ ಹೇಳಿದ್ರೆ ಕೇಳ್ತೀ
ಅೇನಿದೆಲ್ಲ ಹೆಂಗಿದ್ದೀರೆ ಫ್ರೆಂಡ್ಸ ಕಾಲೇಜು
ಕ ಅದೇ ನಮ್ದೇಏನಿದ್ರೆ ತಿ
ಫ್ರೆಂಡ್ಸು ಎಲ್ಲ ಇಲ್ಲಿ
ಫ್ರೆಂಡ್ಸ್ ಕೂಡ ನಮ್ ಕಡೆ ಇದ್ದರದು ಸ್ವಲ್ಪ ಒಂದ ಅಷ್ಟನ ಆ ಕಡೆ ಈ ಕಡೆ
ಹಾ
ಎಲ್ಲಾ ೋಟೋಗ
ಹ್ಮ
ಏನು ಸವಲ್ ಎಲ್ಲಾ ಹೇಳ್ಬೇಕು ಕೊಣಿವೆ
ಹೋದ್ರ ಕಾಲೇಜ್ಗೆ
ಇನ್ನು ನಾ ಈಚೆ ಇದತೀನಿ ಇಲ್ಲಿ ಮರ ಪ ಮಾತಾಡ್ತ
ಎಷ್ಟೊದ್ ಗಿರೋದ್ ಕಾಲಲಿ
ಕಾಲೇಜ್ ಇರೋದು್ ಹತ್ತು ಗಂಟೆಗೆ ಇನ್ನ ಸ್ವಲ್ಪ ಆಯ್ತ ಇ ಸ್ವಲ್ಪ ಐತೆ ಟೈಮ್ ಇ ನಲ್ಲಿಏಳು ಎಂಟು ನಿಮಿಷ ಇದೆ
ಹ್ಮ್
ಅಷ್ಟೊಳಗಡೆ ಒಂದು ಕಾಲೇಜ್ ಒಳಗಡೆ
ಹ್ಮ್ ಹತ್ತು ಗಂಟೆೆಗೆಷ್ಟಾರ್ಟು
ಹಾ ನೀವ ಕಾಲೇಜ್ಗೆ ಹೋಗ್ಿಲ್ಬೇಕತ್ತು
ಹಲೋ ಹತ್ತು ಗಂಟೆಗ ಸಾರ್ಟ
ಹಾ ಹತ್ತು ಗಂಟೆಗೆ ನೀವ ಹೋಗಿಲ್ವಾ
ಹ್ಮ ಹಾ ಹೋಗಿಲ್ಲ ಇವತ್ತು ಸ್ವಲ್ಪ ಕೆಲ್ಸ ಇತ್ತು
ಕಾಲೇಜ್
ಹಾ ಇಲ್ಲ ಹ್ಮ್ ಅಂದ್ರೆ ಕಾಲೇಜು ರೋಹನ್ ಅಂತ
ಹ ಹ್ಮ ಹ
ಅವರೆಲ್ಲ ಸೇರಿದ್ದೀರ ತಿನ್ನ ಅದೇ ಕಾಮರ್ಸಲ್ ಪ್ರಜ್ವಲ್ಲ್
ಹಾ ಹಾ ಹಾ
ಹಗ್ದೀರ ಒಂದು ಹತ್ತು ಜನಾನು
ಹ್ಮ್ ನೀನ್ ಫ್ರೆಂಡ್ ಸರ್ಕಲ್ ಅಲ್ಲೇ ಇದ್ದಾರೆ
ಆ
ಫ್ರೆಂಡ್ ಸರ್ಕಲ್ ಅಲ್ಲೇ ಇದೆಯಲ್ಲಾ ನಿಮ್ದು
ಹಾ ಹತ್ಜನ ಅಷ್ಟೆ ಹಾ ಬೇರ್ ಬೇರ್ ಬ
ಹಾ ಮತ್ತೆ ಏನ್ ಭಾಗಸ ಎಲ್ಲ ಎತ್ಕಂಡೊಗ್ತೀರಾ
ಬಾಕ್ಸ್ ಏನ ಎತ್ಕೊಂಡು ಹೋಗಿ ಎತ್ಕೊಂಡುೋದ್ರ ಎಲ್ಲಿ ಇರುತ್ತೆ ಬಾಕ್ಸ್
ಹಾ ಅದೇ
ಹಾ ದು ಸಿಗುತ್ತೆ ಅಷ್ಟೇ
ಹಾ ಅಲ್ಲಿ ನಿಮ್ಮ ಕಾಲೇಜಲ್ಲಿ ಏನ್ ಸ್ಪೋರ್ಟ್ಸ್ ಏನ್
ಹಾ ಆಡ್ಸ್ತಾರೆ
ಹಾ ಏನ್ ನಿಮ್ಗೆ ಆಾವಪ್ಪ ಆಟ ಇಷ್ಟ ಹಾ
ಖೋ ಖೋ ಆಡಿದ್ರಿ ಮೊನ್ನೆ
ಹಾ ಏನ್ ರಾಜ್ಯ ಮಟ್ಟ ಆಡಿದ್ದೀರಾ ರಾಜ್ಯ ಮಟ್ಟ ಹೋಬಳಿ ಮಟ್ಟ ತಾಲೂಕು ಮಟ್ಟ ಹ ನನ್ ಪ್ಲೇಯರ್ ಖೋಖೋದಲ್ಲಿ ಅಂತ ಪ್ಲೇಯರ ಖೊಖೋದಲ್ಲಿ ನೀವು ಅಂದೆ
ಅಂತ ಏನಿಲ್ಲ ಏನು ಅವರೇಜು
ಹಾ ಹಾ
ಸರಿ
ಹಾ ಸರಿ ನಾನ್ ಆಮೇಲೆ ಮಾಡ್ತೀನಿ
ಸ್ ಟೇಮ್ ಆಯ್ತು ನನಗೆ ಆಮೇಲೆ ಮಾಡ್ತೀನಿ ಈವೋಗೊಗಿ ಊಟ ತಿನ್ಬಿಟ್ಟು ಕಟ್ಟಾಗ್ತಿತೊ ಹ ಆಮೇಲೆ ಫ್ರೀ ಇದ್ರೆ ನೀನೇ
ಹಾ ಸರಿ